ಹಲೋ ಹಲೋ ಬ್ರೋ
ಹ ಹೇಳಿ ಬ್ರೋ
ಏ ಬ್ರೋ ಹ ಹಾ ಬ್ರೋ ಏನ್ ಮಾಡ್ತಿದ್ಯ ಬ್ರೋ.
ಏನೆಲ್ಲಾ ಸುಮ್ನೆ ಕುಂತಿರದು
ಊಟ ಮಾಡುದ್ರ ಬ್ರೋ
ಊಟ ಮಾಡು ಬ್ರೋ ಇದೆ ಎಂಟವರೆಗೆ ಟೈಮಿಂಗ್ ಎಂಟು ಗಂಟೆ ಮೇಲ್ಪಟ್ಟಿದೆ ಅಲಾ
ಹಾ ಹಾ
ಹೋಗ ಇನ್ನೊಂದ್ ಹತ್ತು ನಿಮಷ ಇಪ್ಪತ್ತು ನಿಮಿಷ ಬಿಟ್ಟು.
ಎಂಟು ಇಪ್ಪತ್ತ ಇಪ್ಪ ಎಂಟು ಇಪ್ಪತ್ತತ್ತನ ಕೆಲ್ಸ ಇದ್ಯ ಇವ್ನದು ಅದ್ ಮುಗಿತ್ ಅಂದ್ರೆ ಹೋಗ್
ಹ್ಮ್ ಹ್ಮ
ಹುಪ್ಪು
ನಡೀತ ನೀವು ಕ್ವಶನ್ ಕೇಳಂದ್ರೆ ಕೇಳ್ತಾಇಲ್ಲ ನೀವು
ಹೊ ಆಥರ ಸರಿಯಾಗಿ ಏನ್ ಮಾಡಲ್
ಬ್ರೋ ಯಾವದಾರ ಬುಕ್ಕ್ ಇದ್ರೆ ಕೇಳ್
ಹೇಳಿ ಬ್ರೋ ರೂಮಲ್ ಹೋಗ್ತೀನಿ ರೂಮಲ್ಲ್ ಹೋಗ್ಬಿಟ್ಟು ಅಲ್ಲ್ ಯಾವದಾರು
ನೀವ್ ರೂಮಲ್ಲ್ ಇಲ್ಲ ಪ್ರೆಸೆಂಟ್.
ಪ್ರೆಸೆಂಟ್ ರೂಮಲ್ಲ್ ಇಲ್ಲ ಬ್ರೋ ನಾನು ಆಚೆ ಅಡ್ಡ ಹಾ
ಊರಾಗ್ ಒಂದ್
ಮತ್ತೆ ಬ್ರೋ ಊರಲೀಇದಿರ ಹಾಸ್ಟೆಲಿ ಇದ್ದೀರಾ.
ಓಕೆ
ಹಾ ಬ್ರೊ ಬ್ರೋ ಊರಲ್ಲಿ ಇದ್ರ ಹಾಸ್ಟೆಲ್ನಲ್ಲಿ ಇದ್ದೀರಾ
ಬ್ರೊ ಮು ಮೂವಿ ಯೋ
ಕೆಡಗದೆ ಮುಯ ಬ್ರೊ ಮುಯ ಅಂದ್ರೆ ನಫಾರ್ ನೀಫರ್ ಅವೆರ ಇವಾಗ ಟ್ರೆಂಡಿಂಗ್ಲ್ಲಿ ಇರೋದು ನಿಪರ್ ಅವೆರ ಒಂದ
ಯಾವುದನ್ನ
ನೀ ಫಾರೆವರ್
ನೀ ಪರೆವಾರ
ಹಾ ಬ್ರೊ ಎನ್ ಡಬಲ್ ಇ ಫಾರೆವರ್
ಅಲ್ಲ ಮೂವ ಹೆಸ್ರ ನೀವು ನೀ ಪಾರವರ
ಹಾ ನೀ ಫಾರೆವರ್
ಅಂದ್ರೆ ಚೆನ್ನ ಚೆನ್ನಾಗಾತೆ ತಾನೆ ಮೂವಿ ಅದು
ಹಾ ಬ್ರೊ ಸಕ್ಕತ್ತಾಗಿದೆ ಬ್ರೊ
ಹೌದಾ
ಹಾ ಬ್ರೊ ಅದು ಬಿಟ್ರೆ ಯೂತ್ ಒಂದು
ಅಂದ್ರೆ ನಾವು ಹೋದ ವರ್ಷ ಪಟ್ಟದಹ ಮೂವಿಗಳು ಅಂತ ಯಾವ್ದ ಚಾನ್ನಗಿವೆ..
ಓದೋ್ ಸಂಬಂಧಪಟ್ಟಿದ ಅಂದ್ರೆ ಅದ ಯಾವ್ದ್ ಇತ್ತು ಬ್ರರು ಯಾಡ ಸ್ವಲ್ಪ್ ದೊಡ್ಡದ ರಿಲೀಸ್ ಆಯ್ತಲ್ಲ ಐದ್ ಸಕ್ಕಲಹೊಡದನಿ ಐಪಸ್ ಆಕ್ತಹೊಡದ್ರು ಅವನು ಯಾವದ ಮು ಟೆಂತ್ ಫೇಲ್ ಬರೋ ಅಲ್ಲ ಟಂತ್ಸ್ಫಲ್
ಹಾ ಟ್ವೆಲ್ ಟ್ವೆಲ್ತ್ ಫಲ್ ಮೂವಿ ನೋಡಿದ್ದ ಬ್ರೊ ಮತ್ತೆ ಯಾವ್ದಾದ್ರ ಮತ್ತ ಬೇರೆ ನಿಮ್ ಗೊತ್ತಿದ್ರೆ.
ಹೌದ್ ಅದನ ಬಿಟ್ಟ ಬೇರೆದದ್ರೆ.. ಬೋ ಅಷ್ಟ್ ಇದು ಗೊತ್ತಿಲ್ಲ ಬ್ರೋ ಆದ್ರೆ ಲವ್ ಮೂವಿ ಗೊತ್ತು ನೋಡ ನನ್ಗೆ
ಲವ್ ಮೂವಿ ಯಾವು ಚೆನ್ನಾಗಿ
ಅದೇ ಹೇಳದೆ ಬ್ರೊ ನೇ ನೆ ಫರವರ್ ಒಂದು ನೀ ಪರ್ವರ್ ಒಂದು ಅ ಅದ್ ಬಿಟ್ಟರೆ ಯೂತ್ ಒಂದು.
ಯೂತಾ
ಕಪಲ್ ಆ ಯೂತ ಬ್ರೋ
ಯೂತ್ ಒಂದು ಮತ್ತೆ ಅದಬಿಟ್ರೆ ಕಫಲ್ ಫ್ರೆಂಡ್ಲಿ.
ಹ ಮತ್ತೆ ಅದು ಟ್ವೆಂಟಿ ನೈನ್ ಮೂವಿ ಅಂತ ಬಂದಿದೆ ಅಂತಲ್ಲ ಅ ಚೆನ್ನಾಗಿದೆ ತಾನೆ.
ಅದು ಸಕತತ್ತಾಗ್ ಅದೊಂದು ಒಳ್ಳೆ ಮೆಸೇಜ್ ಕೊಡುತ್ತೆ ನೋಡಕ್ ಬ್ರೊ ಅದು ಏನ್ ಗೊತ್ತಾ ಓದೊದರಲ್ಲಿ ಒಂದಒಳ್ಳೆ ಮೆಸೇಜ್ ಕೊಡುತ್ತೆ ನೋವುಲ್ ಆಗಲಿ ಓದ್ರಲ್ಲಾಲಿ ಆಗಲಿ..
ಹ್ಮ್ ಅದೇ ಅದು ಯಾವ ಭಾಷೆಲಿ ಇದೆ ಟ್ವೆಂಟಿ ನೈನು.
ಟ್ವೆಂಟಿ ನೈನ್ ಕನ್ನಡದಲ್ಲಿ ಇದೆ ತಮಿಳು ಆ ಮತ್ತೆ ತೆಲುಗು ಹಿಂದಿ
ಅದು ಕನ್ನಡದಲ್ಲಿ ಸಿಕ್ಕ ಕನ್ನಡದಲ್ಲಿ ಬ್ರೊ ಕನ್ನಡದಲ್ಲಿ ಇರುತ್ತ ಅದ ಇದ್ರೆ ಹಾಕಿ ನೋಡ್ತೀನಿ ನಾನು.
ಕನ್ನಡದಲ್ಲೂ ಇದೆ ಗುರು ಆ ಇದು ಕ್ಯಾಶಲ್ ಆಪ್ ಇದೆ ನಿಮ್ಮ್ ಹತ್ರ.
ಇಲ್ಲ ಯಾ ಯಾವ್ದೇ ಗೊತ್ತಿಲ್ಲ ನನ್ಗೆ ನೋಡಲ್ ಜಸ್ತಿ ನಿಮ್ ಗೊಿದ್ರ ಹೇಳ ಇನ್ಟಾಲ್ ಮಾಡಿ ನೋತೀನ ಆಯತಾ
ಹಾ ಕ್ಯಾಶಲ್ಾಪು ನಲ ಮಾಡಿ
ಹಾ ಓಕೆ
ಹ ಅದ್ರಲ್ಲಿ ಎಲ್ಲಾ ಮೂವಿ ಸಿಗುತ್ತೆ. ಹಿಂದಿ ಹಿಂದಿ ಇಂಗ್ಲೀಷು ತಮಿಳು
ಕೆಷ್ಟ ಇಲ್ಲ
ಕ್ಯಾಶ ಟಲ್ೀ ಹಾ ಕ್ಯಾಶ್ಟಲ್ೀ
ಅಷ್ಟ ಎಷ್ಟೀ ಅಲ್ಲಿ ಕ ಎಷ್ಟ ಎ ತರ್ಯಾಪಾರದಾ
ಹಾ ಹಾ
ಅದು ಅದು ಓಪನ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್
ಹ ನೆಕ್ಸ್ಟ್ ಬಷ ಅದು ಅಲ್ಲಿ ಕೇೇಳತ್ತೇ ನೋಡಿ ಬ ಇಲ್ಲಲ್ಯಾಂಗ್ವಜ್ ಸೆಲೆಕ್ಟೆಡ್ ಅಂತ ಹೇಳಿ
ಹಾ
ಅದಲ್ಲಿಲ್ಯಾಂಗ್ವೇ್ ಆ್ಕೆ ಮಾಡಿಕ ಕನ್ನಡ ಇದ್ರೆ ಕನ್ನಡ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಹಿಂದಿ ಇದ್ರೆ ಹಿಂದಿ
ಹೌದಾ
ಹ ಅದ್ರಲ್ಲಿ ಹೋಗ್ಬಿಟ್ಟು ಹ್ಮ್ ಹಲ್ಲೊ ಬ್ರೋ
ಹ ಸ ಹಲೋ ಬ್ರೋ
ಆಬೋ
ಅದು ಕೊಟ್ರೆ ಅಲ್ಲಿ ಕನ್ನಡ ಅಂತ ಬರುತ್ ನೋಡಿ
ಹಾಬ್ರುೋ
ಅದ್ರಲ್ಲಿ ಕನ್ನಡ ಅಂತ ಬರುತ್ತ ನೋಡಿ
ಹಾಂ ಅದು ಕ್ಯಾಶಲ್ಲಿ ಆ್ಯಪ್ ಅದಾ
ಹ ಕ್ಯಾಶಲ್ಲಪ್ಪಲ್ಲ
ಆಲ್ೋಸ್ ಎಲ್ಲ ಕಂಡ ಬರ್ತಾ ಮೂವಿಗಳೆಲ್ಲಷ್ಟು
ಹಾ ಮೂವಿಗಳ ಎಲ್ಲಾ ಎಲ್ಲೂ ಎಷ್ಟು ಎಷ್ಟು ವರ್ಷದಿಂದ ಆ ನೈ ಹತ್ತಪ್ಪ ನೂರ ಎಂಬ ಎಂಬತ್ರಿಿಂದ ಬರುತ್ತೆ ನೋಡ ಅಲ್ಲಿಂದ ಎಲ್ಲಾ ಕನ್ನಡ ಮೂವಿಗಳು ಹ ಎಲ್ಲಾ ಮೂವಿನೂ ಬರುತ್ತದರಲ್ಲಿ ಇಷ್ಟ ವರ್ಷ ಎಷ್ಟು ಮುಗ ಆಗಿದೆ ಎಲ್ಲಾ ಮುಗನು ಬರುತ್ತೆ ಹಾ ಡನೋ ಮಾಡ್ಕಲ್ ಡನೋ ಮಾಡ್ಕೊಂಡು ನೋಡಿದರು
ಆಮೇಲೆ ಎಂಟ ಇಪ್ಪತ್ೇಲ್ಟ್ಟ ನಡ್ತೀಿು
ಹ ಅವಾಗ ಏನಾದ್ೂ ಊಟ ಊಟ ಮಾಡಿದ ತಕ್ಷಣನೇ ಒಂದ ಒಂದ್ ಹಾಫ್ ಅನ್ ಅವರ್ ವಾಕ್ ಹೋಗತರಲ್ಲಾ
ಹ ಎಂಟು ಇಪ್ಪತ್ನಾಲ್ಕ ಮೇಲ್ಪುಟ್ಟ ಪೀರ್ತ್ವಲ್ಲಾ
ಹಾ
ಎಂಟ ಇಪ್ಪ ಇಪ್ಪತ್ತರ್ ತನ ಒಂದ್ ಕೆಲಸ ಇದೆ ಅದ್ ಕೆಲಸ ಮುದ್ಮೇಲೆ ಇನ್ಸ್ಟಾಲ್ ಮಾಡ್ತೇನನೆ
ಹಾ ಮಾಡ್ಕೊಂಡ್ ನೋಡಿ ನವು
ಅಂದ್ರಟ್ ಟ್ವೆಂಟಿ ನನ್ ಚೆಾಗಐತ ನೋಡಡಿರಾ ನೀವು
ನಾ ನೋಡಿದ್ದೀನಿ ಚೆನ್ನಾಗಿದೆ
ಅದ ಅದ ಮುಷ್ಟೆಲ್ಲ ರಲ್ ಅಲ್ಲಿ ಬತ್ತಲ್ಲ ನೋಡ್ತಿರ್ತೇನ್ ಬಾಳ ಇಷ್ಟ ಆಗತ್ತೆ ನಂ ಅದು
ಹಾ ಇನ್ಸ್ಟಾಗ್ರಾಮ್ ರೀಸಲ್ಲಿ ಬರುತ್ತಲ್ಲಾ
ಹಾ ರೈಟ್ ೈಟ್
ಒಳ್ಳೆ ಮೆಸೇಜ್ ಇದೆ ಗುರ ಮೂವಿಿಯಲ್ಲಿ ಮಾತ್ರ ಒಳ್ಳೆ ಮೆಸೇಜ್ ಸಗತ್ತಂಗ ಮಾಡೋವ್ರ
ಹೌದಾ ಮತ್ತೆ ನೆಕ್ಟ್ ನನ್ ಗತ್ತರ ಆ ಗೋತರ ಮೂವಗಳು
ನನ್ಗ್ ಗೊತ್ತಿರೋದಂದ್ರೆ ಕರೂಪ್ ಒಂದು ಗೊತ್ತು
ತರೂಪ
ಹಾ ಕರೂಪ ಅಂತ ಹೇಳಿ ಗೊತ್ತ ಒಂದು ತೆಲುಗು ಆಕ್ಟರ್ ತಗ್ದವಾನೆ ಅದ್ನ್ನ ತೆಲುಗು ತೆಲುಗ ಅಲ್ಲಿ ತಳದವ್ರ ಅದ್ೇ ಕನ್ನಡ ಡಬ್ಬಂಗ್ ಮಾಡವ್ರೆ
ಅಂದ್ರೆ ಪೊಲೀಸ್ ಇ ಇನ್ವೆಸ್ಿಗೇಷನ್ ಅಲ್ಲಿ ಯಾವ ಚೆನ್ನಾಗಿದೆ
ಇದು ಕ್ರೀಡಂ
ಇ ಅದ್ರ ಪೊಲೀಸ್ ಇನ್ವೆಸ್ಟಗೇಷನ್ ಬಿಟ್ಟರಲ್ಲ
ಹ ಟ್ರೇಡಂ ಟ್ರೇಡಂ
ಟ್ರೇಡಮ್ಮ
ಪ್ರಣಮ ಹ ಯವಾಗ ಬಿಟ್ಟತರ ಅ ಮಲಯಳದಲ್ಲಿ ತೆಗೆದರ ಮೂವಿ್ ಅದು
ಹಾ
ಹ ಅದು ಬಂದ್ಬಿಟ್ಟು ಹಿಂಗ ಯಾವ್ದ್ ಬ್ಯಾಂಕ್ ರಾಬರಿ ಅದ್ ಮಾಡ್ತವಾರೆ ಅದನ್ನನೆಲ್ಲಾ ಮಾಡ್ಸಿರೋದು ಎಲ್ಲ ಪೊಲೀಸ್ವ್ರೆ
ಹಾ ಹಾ
ಹಾ ಮತ್ ಲಾಸ್ಟ್ ಪೊಲೀಸ್ ಅವರೇ ಮಾಡ್ಸಾರ ಅಂತೇಳಿ ಅವ್ನ್ಗೆ ಐ ಪ ಪಿ ಎಸ್ ಐ ಗೆ ಗೊತ್ತಾಗುತ್ತೆ ಸರ್ಕಲ್ ಇನ್ಸ್ಪೆಕ್ಟರ್
ಹಾ ಹಾ
ಅವ್ನ್ಿಗೆ ಗೊತ್ತಾಯ್ ತಕ್ಷಣ ಎಲ್ಲ ಪೊಲೀಸ್ ಅವ್ರ ಗ್ಯಾಂಗ್ ಅವ್ರದ ಗ್ಯಾಂಗ್ ಸೇರ್ಬಿಟ್ಟು ಪೊಲೀಸ್ ಅವ ಕೊಲೆ ಮಾಡಕ ಟ್ರೈ ಮಾಡ್ತಾವ್ರೆ
ಹೌದಾ
ಹ ಆ ಹ ಆ ಮೂವಿ ನೋಡಿದ್ರೆ ಏನ್ ಗೊತ್ತಾಗುತ್ತ ಗೊತ್ತ ನಮ್ಮ್ವರು ಅಂತೇಳಿ ಇದ್ರಲ್ಲಿ ಯಾರು ನಂಬಾಡದು ಅಂತಿ ಗೊತ್ತಾಗುತ್ತೆ ತ್ಯಾಮಗ ಅದೊಂದು್ ಒಳ್ಳೆ ಮೆಸೇಜ್ ಕೊಟ್ಟವ್ರೆ ಹಾ ಕನ್ನಡದಲ್ಲೂ ಸಿಗುತ್ತೆ
ಹೌದಾ ಕ್ಯಾಸ್ಟಲ್ ಆಪ್ ಅಲ್ಲಿ ಸಿಗುತ್ತಲ್ ತಾನೆ
ಹಾ ಕ್ಯಾಶಲ್ ಆಪಲ್ ಸಿಗುತ್ತೆ ಮತ್ತೆ ಕಲ್ಗಮ್ಮ ಕಗಮ್ಮಲ್ ಸಿಗಲ್ಲ ಬ ಕ್ಯಾಶಲ್ ಆಪಲ್ ಸಿಗುತ್ತೆ ಹ
ಹೌದಾ ಆಮೇಲೆ ನಡ್ತೀವಿಪ
ಹಾ ಮತ್ತೆ ಅದು ಬಿಟ್ರೆ ಇನ್ನೊಂದಿದೆ ದ ರೈ ಸಾಪ್ ಅಶೋಕ್ ಅಂತೇಳಿ
ಅದೇ ತಿರ್ಪಕ್ಕಿದ್ದದೆ
ಅದನ್ನು ಬ್ರೋ ಇದು ಒಂದು ರಾಜಕೀಯ ಬಗ್ಗೆ ಇದೆ ಅದು
ಹೌದಾ
ಹಾ ರಾಜಕೀಯ ಇಲ್ಲಿಂದ ಹೆಂಗ್ ಕಟ್ಬೇಕು ಹೆಂಗ್ ಮಾಡ್ಬೇಕು ಅಂತೇಳಿ ಅದೊಂದು ಇವಾಗ ಇವಾಗಿನ ಯೂತ್ ಯೂತ್ಗೆ ಬಹಳ ಹೆಲ್ಪ್ ಆಗುತ್ತೆ ರಾಜ್ದೋರು ಯಕಡೆ ಹೆಂಗ ಮಾಡ್ತಾರ ಅಂತೆೇಳ
ಹ್ಮ್
ಅದು ಅದು ಬಿಟ್ರೆ
ಮತ್ತೆ ಯಾವ್ದ ಕೇರಳ ಮೂವಿ ಬಂದ ಬಂದಿದೆ ಅಂತಲ್ಲ ಕೇರಳ
ಕೇರಳಂ
ಹಾ ಕೇರಳಂದ ಬಂದಿದೆ ಅಂತ ಹೋದಾ ಗೊತ್ತಿಲ್ಲ ನನ್ಗೆ ಬಟ್ಮ್ ಕೇಳ್ತಾ ಇದ್ದೇನೆ
ನನಗೂ ಗೊತ್ತಲದು ಬ್ರೋ ಅದುದ ಕೇರಳ ಕೇರಳ ಸ್ಟೋರಿ ಹಲೋ ಬ್ರೋ ದ ಕೇರಳ ಸ್ಟೋರ್ ಎಂತ ದ ಕೇರಳ ಸ್ಟೋರ್ ಎಂತ ಹರ್ತಾರಲ್ಲ ಅದ
ಹಾ ಅದೇ ಬ್ರೋ ಕೇರಳ ಮೂವಿ
ವಾಯ್ಸ್ ಬ್ರೇಕ್ ಆಗ್ತಿದೆ
ಇಷನಾಕ್ಕೆ
ಹಣ ವಾಯ್ಸ್ ಬೇಕಾಗ್ತಕ್
ಕು
ಹ್ಮ
ಅದೇ ಮೂವೆಲ್ಲ
ಸ್ಟೋರಿತ ಅದು ಬಂದ್ಬಿಟ್ಟು ಅದ್ನ್ನು ಒಳ್ಳೆ ಮೆಸೇಜ್ ಇದೆ ಗುರು ಅದ್ನ್ನು ನೋಡಿ ಚೆನ್ನಾಗಿದೆ ಹಾ
ಅದು ಕನ್ನಡದ ಸಿ
ಹ್ ಅ್ಿ ಕನ್ನಡದದಲ್ಲಿ ಇದೆ ಕ್ಯಾಶ್ಲ್ ಆ್ಯಪ್ ಡೌನ್ಲೋಡ ಮಾಡಿ ಗೊತ್ತಾಗುತ್ತೆ ಅಲ್ಲಿ ಎಲ್ಲಾನೂ ಬರುತ್ತೆ ಕ್ಯಾಶ್ಲ್ ಆಪ್ ಅಲ್ಲಿ
ಹೌ ಬರ್ಬೋದು ಅ್ರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ
ಹಾಲು
ಆಮೇಲ್ ನೋಡ್ತಿನಿ
ನೋಡಿ ಬ್ರೋ ಊಟ ಊಟಾದ್ ಮಾಡ್ಕೊ್ಬಿಟ್ಟ
ಹಾ ಆಮೇಲೆ ಊಟ ಊಟ ಮಾಡ್ತಾ ಇ ಚಲ್ ಮಾಡೀನಿ ನಾವೇಲೆ ಊಟ ಮಾಡಿದೀ ನೋಡ್ತೀನ ಇಲ್ಲಂದ್ರವ ನೋದು
ಹಾ ಬ್ರೋ
ಯಾಕ್ ಹೋದಾಗ ಊಟ ಮಾಡ್ಬಿಟ್ಟು ಒಂದು ಅವರ್ ಅವಾಗ ಹತರಲ್ಲ ಒಂದು ಹ ಆಫ್ ಒನ್ ಅವರ್
ಹಾ
ಹೋದಾಗ ಸ್ವಲ್ಪ ನೋಡಿ
ಹ್ಮ
ನೋಡ್ಬಿಟ್ಟು ನನ್ ಕಾಲ್ ಮಾಡಿ ಹೇಳಿ ಬ್ರೋ ಏನ್ ಬರ್ತಾ ಇದೆ ಅಂತ ಹೇಳಿ
ಹಾ
ಹ ನ ಇವಂದು ಊಟ ಮಾಡಕತ್ ಎಂಟು ಗಂಟ ಆಟಾಂಗು
ಹೌದಾ ಊಟ ಮಾಡ್ತೀರ ನೀವು
ಹಾ ಊಟ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ ಮತ್ತೆ
ಸರಿ ಊಟ ಮಾಡಿ ಊ ಊಟ ಮಾಡಿಬಿಟ್ಟು ಮಾಡಿ ಆಮೇಲೆ
ಹಾ ಓಕೆ
ಸರಿ ಬಿಡೋ ಸರಿ
ತ್ಯಾಂಕ್ ಯು